ಹಲೋ.
ಹಲೋ.
ಏನ್ ಮಾಡ್ತಿದಪ್ಪಾ.
ಏನು ಇಲ್ಲ ಹೇಳ್ಬೇಕ ನೋಡಪಾ ನೀನ.
ನೀವ್ ಹೇಳ್ಬೇಕ ಏನ್ ಬಾಳ ದಿನ ಆಯ್ತ್ ಕಾಲೆ ಮಾಡಿಲ್ಲ.
ಹ ಹೌದು ಸ್ವಲ್ಪ ಕೆಲ್ಸದ ಬಸಿ ಆಗಿದ್ದೆ ಸ್ವಲ್ಪ ಕೆಲ್ಸ ನಡೆದಿತ್ತ.
ಹೌದಾ.
ಹ್ಮ್.
ಮತ್ತೆ ಏನ್ ಮಾಡ್ತಾ ಇರೋದು.
ಮತ್ತೇನಿಲ್ಲ. ಈಗ ಅಂಕ್ರು ಎಲ್ಲ ಸಮಸ್ಯೆ ಭಾಳ ನಡೆದಿದೆ ನಮ್ಮೂರಲ್ಲೂ ಕೂಡ ಅದು ಹಬ್ಬ ಇದೆ.
ಹಾ ಅದಾ ಹೇಳಿ.
ಅದೇ ಹಬ್ಬದ ಸಲುವಾಗಿ ಊರಿಗ್ ಬಂದಿದ್ದೀನಿ ನಾನು ಈಗ ಒಂದು ನಕ್ಕಿದ್ದೀನ ಊರಲ್ಲಿಲ್ಲ ಇದೇನೆ. ಎ
ಯಾವ ಹಬ್ಬಾ.
ಅದು ಯಾವ್ದೋ ಅಲ್ಲ ಭಾವಿನ ಅಂತಾರಲ್ಲ.
ಅಲಬಾ ಮೋರಾಮ.
ಹಾ ಮೊಹರಂ.
ಮೊಹರಂ ಆಗತಾ ನಿಮ್ ಕಡೆ.
ಹಾ ಮೊಹರಂ ಮಜ್ಜೆ ಆಗುತ್ತೆ ನಮ್ ಕಡೆ ಹಳ್ಳೆನ ರುಚಿಯಲ್ಲಿನರುತ್ತದೆ.
ನಿಮ್ಮ್ ಊರಲ್ಲಿ ಮೊಹರನ್ನು ಒಂದ್ಸತಿ ನಾನ್ ಚಿಕ್ಕವನಿದ್ದಾಗ ಬಂದಿದ್ದೆ. ಏನಪ್ಪಾ ಕೋಡಲಿ ಬಡಗಿ ತು. ಕೊಡ್ಲಿ ಬಡಿಗೆ ಮತ್ತೆ ಏನಾದ್ರು ಇವಾಗ ಸಾಮಾನುಗಳು. ಅಂದ್ರೆ ಯಾವ್ದಾದ್ರರು ಸಾಮಾನು ತಗೊಂಡ ಆಟ ಆಡ್ತಾರೆ ನಿಂಬಲ್ಲಿ ಮೊಹರಂಮಲ್ಲಿ.
ಹೌದೌದು ಕೊಡ್ಲಿ ಬಡಗಿ ಮಚ್ಚೆ ಲಾಂಗು. ಇಂಥವಲ್ಲ ಏನ್ದಾವಲ್ಲ ಇಂಥವ ತೊಗೊಂಡು.
ಅದೇ ತರ ನಾ ಇರೋದು ಅದು.
ಹಾ ಅದು ಹಬ್ಬ ಆ ಹ ಆತ ಆತರ ಅವರು. ಎಕ್ಸ್ಪ್ರೆಷನ್ ಮಾಡ್ತಾರೆ ಅದ್ರಲ್ಲಾನೇ ಅವರು.
ಹೌದಾ ಎಲ್ಲ ನೋಡಿ ನಾನು ನನ್ ತುಂಬಾ ನಗು ಬರ್ತಾ ಇತ್ತು. ಅದು ಮಾಂಸ ಕಡಿತಾರಲ್ಲ ಅದ್ರಲ್ಲಿ ಮಚ್ಚಿ ಇತ್ತು ಮತ್ತೆ ಕೊಡ್ಲೆ ಅಡಗೆ ಕಡು ಕಡ್ಲೆನ. ಏನೋ ನನ್ನ ಹತ್ತಿರದ ಸಾಮಗ್ರಿಗಳು ತೊಗೊಂಡ್ಕ್ಯಾಸಿ ಆಟ ಆಡಿಸಿದ್ರು.
ಹೌದಾ.
ಹಾ. ನಾ ನೋಡ್ಗಿ ತುಂಬಾ ನಗು ಬರ್ತಾ ಇತ್ತು ಅದೇ ತರನಾಗದ ಅದು.
ಹೌದು ಅದು ತರೆ ಆಡ್ತಾರೆ ಅದು.
ನೀವು ನೀವು ಕೂಡ ಅದೇ ತರ ನಾ ಮಾಡದು
ಹ್ಮನು
ಬದೇ ತರ ನೀವು ಮಚ್ಚೆ ತಗೊಂಡ ಆಟ ಆಡ್ತೀರಾ
ಇಲ್ಲಪ್ಪಾ ಅವಂತ ಎಲ್ಲ ಮಾಡೋಕ್ ಹೋಗೋಲ್ಲ.
ಇದು ಏನ್ ನಿಮ್ದ ಏನಕಿದಿಗಾರ ಜಮೀನು ಇದೆಯಾ.
ಏನು.
ಜಮೀನು ಇದೆ ನಮ ಜಮೀನು.
ಜಮೀನು ಹೊಲನಾ.
ಹಾ.
ಐವತ್ತೆಂಟು ಎಕರೆ ಹೊಲ ಇದೆ ಒಂತ ಒಂದ್ ಎರಡು ಪ್ಲಾಟ್ ಇದ್ದಾವೆ.
ಹಾ.
ಕೋಲ್ಕತ್ತಲ್ಲಿ ಒಂದು ಮೂರು ಬಿಲ್ಡಿಂಗ್ ಇದ್ದಾವೆ
ಹೌದು ಕಲ್ಕತ್ತಲ್ಲಿ
ಹಾ ಕಲ್ಕತ್ತಲ್ಲಿ ಮೂರ್ ಬಿಲ್ಡಿಂಗ್ ಇದಾವೆ ಮತ್ತೆ ಇಲ್ಲಿ ನವದೆಹಿಯಲ್ಲಿ ಒಂದು ಏರ್ಪೋರ್ಟ್ ಓಪನ್ ಮಾಡ್ತಿದೀವಿ ನಾವೇ ಅಂತ
ನಿಮ್ದೆ ದುಡ್ಡು ಅಷ್ಟೊಂದು ದುಡ್ಡುದೆ ನಿಮ್ಮ ಮಾತ್ರ
ಹಾ ಅದು ಅಂಬಾನಿ ಇದವಾರ ಅಂಬಾನಿ ಇದಾರಲ್ಲ
ಹಾ ಹ್ಮ
ಅವರ ಸಾಲ ಕೊಟ್ಟಿದ್ದೀ ನಾ ಅಂತಮೇಲೆ
ಎಷ್ಟು ಕೊಟ್ಟಿದ್ದೀರ
ಒಂದು ಕೊೋಟ್ಟಿದ ಒಂದು ಮೂವತ್ ಸಾವಿರ ಲಕ್ಷ ಕೋಟಿ
ಬಸ್ ಸಾವ ಲಕ್ಷ ಕೊಡಿ ನಮೂ ಸಲ ಕೊಡಿದರು
ಎಷ್ಟು ಬೇಕು ಹೇಳಿ ನಿಮ್ಗೆ ದುಡ್ಡು ಎಷ್ಟು ಬೇಕು ಹೇಳಿ ಅಷ್ಟು
ಜಾಸ್ತಿ ಏನಿಲ್ಲ ಬ್ರೋ ಒಂದ್ ಕೋಟಿ ಕೊಡಿ ಸಾಕು
ಒಂದೇ ಕೋಟಿನ ಒಂದ್ ಕೋಟಿಲ್ಲಿ ಏನ್ಡ್ತದೆ ಈ ಈ ಈಗ ಈ ಸಮಾಜದಲ್ಲಿ ಈಗ ಈ ಜನತಿನಲ್ಲಿ ಈ ಒಂದು ಕೋಟಿಯಲ್ಲಿ ಏನ್ತೇವೆ
ಹೌದ ಮಂದೆ ಕೋಟಿ ಕೊಡಿ ಆಮೇಲೆ ಕೊಡ್ತ ಮರ್ತೇನೆ ನಾನ್ ನಿಮ್ಗೆ
ಇಲ್ಲ ಕೊಡದೇ ಬೇಕಾಗಿಲ್ಲ ನೀವು ಒಂದೇ ಕೋಟಿ ಅಂದ್ರೆ ಎಕಡು ಸಾಗುತ್ತಾಳೆ ಒಂದು ಮೂರ್ ನಾಕು ನೂರ್ ಮೂರು ಕೋಟಿ ಕೇಳ್ದ್ರೆಲ್ಲ ಒಳ್ಳೆದಾಗತ್ತಲ್ಲ
ಹೌದಾ ನೋಡಿ ಇದ್ರೆ ಒಂದ್ ಕೋಟಿ ಕೊಟ್ಬಿಡ ಅಂದ್ರೆ ಒಂದ್ ಐದ್ ಕೋಟಿ ಕೊಟ್ಟತೀರಾ
ಐದ ಕೋಟಿ ಆಗಿ ಹತ್ತು ಕೋಟಿ ಕೊಡತವಳ ಅದ್ರಲ್ಲಿದೆ
ಫೋನ್ಪೇ ಮಾಡ್ತಿರಾ ಏನು ಗೂಗಲ್ ಪೇ ಮಾಡ್ತೀರಾ ಏನು ಟ್ರಾನ್ಫರ್
ಇಲ್ಲ ಇಲ್ಲ ಇಲ್ಲ ಕ್ಯಾಶ್ ಕೊಡ್ಬೇಕು ಯಾಕಂದ್ರೆ ಅದು ಯು ಪಿ ಅಲ್ಲಿ ನಡೆಯೋದಲ್ಲ ಅಷ್ಟೊಂದು ದುಡ್ಡು
ಹೌದಾ ಯಾವಾಗ ಕೊಡ್ತೀರಾ ಅಂದ್ರೆ ಮನ್ ಟೈಮ್ ಹೇಳಿ ಬರ್ತೀನಿ ನಾನು
ಇಲ್ಲ ನಂದು ಬರದಂತ್ರ ಆಗಲ್ಲ ನೀವೇ ಬಂದು ಇೋಗ ಇಲ್ಲಿ ನಮ್ಮ ಮನೆಗ್ ಬಂದು
ಎಲ್ಲಿ ಮುಂಬೈ ಇಲ್ಲಿ ಹಾಜ್ ಹೋಟೆಲ್ಾ ಏನ ಯಾವ ಹೋಟೆಲ್
ಹ ಹೌದು ಇದು ಮುಂಬೈಲಿ ತಾಜ್ ಹೋಟೆಲ್ಲ ಅದು ಈಗ ಅಲ್ಲಿ ಸ್ವಲ್ಪ ನೀರ್ ಬರ್ತಾ ಇಲ್ಲ ಲ್ಲಾ ಅೆ ಗೊತ್ತು ಬಿಟ್ಟು ಈಗ
ಹಾ
ಈಗ ಪ್ರೆಸೆಂಟ್ ಆಗಿ ನವದೆಹಲಿಿಯ ಇರ್ತಕ್ಕಂತಹ ಕೆಂಪು ಕೋಟೆಯಲ್ಲ ಇದೀವಿ
ಕೆಂಪು ಕೋಟೆ ಎಲ್ಲ ಇದ ಅಂದ್ರೆ ಅಲ್ಲಿಯ ಬಂದು ದುಡ್ಡಿಕೊಂಡ್ ಹೋಗ ನಾನು
ಹಾ ಅಲ್ಲಿಗೆ ಬರುವ ಕೆಲಂದ್ರ ಇಲ್ಲದ್ರೆ ಇದು ರಾಷ್ಟ್ರಪತಿ ಭವನಗೆ ಬಂದಬೋದೆ
ಹೌದಾ ಅಲ್ಲಿ ದುಡ್ ಇಲ್ಲ ಮಾರ ನನ್ಗ್ ಬರಕ್ ನನ್ಗೆ ದವದಿಯಲಿ ಬರಕ್ ದುಡ್ ಬೇಕಲ್ಲ
ದುಡ್ಡ ಎಷ್ಟು ಬೇಕ ಕೇಳಿ ಬರೋಕೆ ಇಲ್ಲಾಂದ್ರೆ ನಿಮ್ಗೆ ಒಂದು ಈ ಹೆಲಿಕಾಪ್ಟರ್ ಕ ತೊಳೆ
ಹ ಇಲ್ಲೋ ನಮ್ ಲ್ಯಾಂಡ್ ಇಲ್ಲ ನಿಂದರ್ಬೇಕಾದ್ ಜಾಗ ಇಲ್ಲ ಅದು ಹೆಲಿಕಾಪ್ಟರ್ ಅಂದತ್ರ ನಮ್ಮ ಮನೆ ಹತ್ರ
ಮತ್ತೆ ಹೆಂಗ ಮಾಡ್ತರ ಈಗ
ಹ್ಮ ಏನು ಮಾಡಕಣ
್ರೇನ್ ಕ್ಳಸ್ಲ
ಟ್ರೈನ್ ರೈಲ್ವೆ ಪಟ್ಟ್ರಿಲ್ಲ
ರೈಲ್ ಟ್ರ ಪಟ್ಟ್ರ ಆಕ್ಸೆ ಅ ಒಂದ ಎರ ತಿಂಲ್ಲ ಮುಗಬ ಬಿಡ್ತೇನೆ ನು ಯಾಕಂದ್ರೆ ನನ್ನ ಹತ್ರ ದುಡ್ಡು ಜಾಸ್ತಿಿದೆ ಹಾ
ಆ ತರ ಮಾಡ್ಬಿಡಿ ನಿಜ ರೈಲ್ವೆ ಪಟ್ರಾಕ್ ಬಿಡಿ ಎಲ್ತ ಗಿಿಯೇರ್ತ ನಾನು ರೈಲ್ವೆ ಪಟ್ರಾಕ್ ರೈಲ್ ಬತ ಹ್ಮ
ಹಾ ಮಾಡಿ ಮಾಡ ಮತ್ತ ಏನ್ ಮಾಡ್ತೀರಾ ಅಷ್ಟ ದುಡ್ ತಗೊಂಡ್ ನೀವು ಅಷ್ಟ ಟ್ಟು ಒಂದ ಏನ್ ಮಾಡ್ತಾರ
ಹಾಗ ಅಂದ್ರೆ ಒಂದ್ ಹತ್ತು ಕೋಟಿ ತಗೊಂಡು
ಏನ್ ಮಾಡ್ತರ
ಹ ಅತ್ ಕೋಟಲ್ಲಿ ನಾನು ಏನ್ ಮಾಡ್ತನ ಅಂದ್ರ ಮದ
ಹ್ಮ
ಒಂದು ಒಂದು ಮೂರ್ ಮೂರ್ ಟ್ರೈನ್ ತಗೊಂಡೀನಿ
ಎ ತೊತೀರಾ
ಮೂರು ರೈಲ್ವೆ ಗಾಡಿ
ಹಾ ಮತ್ತೆ
ನೋವು ರೈಲ್ವೆ ಗಾಡಿ ತಗೊಂಡ್ ರೈಲ್ವೆ ಗಾಡಿನ ಪಟರಿ ಹಾಕಂದು ಬಾಡಿಗೆ ಬಿಡ್ ತು ದಿನ ಎಲ್ಲ ಬಾಡಿಗೆ ದಿನಲ್ಲಾನ ಹಯ್ದ್ ಬಿಡಲ್ಲ
ಚಕ್ಕಂಬರವಾಗಿೆ ಮಾಡ್ತೀರಾ
ಏನ ಆಗುತ್ತಾ ಅದು ಆ ತರ ಮಾಡಿದ್ರೆ ವ್ಯಾಪಾರ
ಹಾ ಆಗುತ್ತೆ ನಮ್ ಇಂಡ್ಯಾದಲ್ಲಿ ಅಂದ್ರು ಈಗ ಪ್ರವಿಟ ಜಾಸ್ತಿ ನಡೆದಿದೆ ಅಲ್ಲ ಆಗುತ್ತೆ ಬಿಡಿ
ಹೌದ ಆ ತರ ಇದೆ ನಂದು ಡ್ರೀಮು ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಏನ್ ಮಾಡುತ್ತೆ ಗೊತ್ತಾಗ್ತಿಲ್ಲಾ
ಹೌದಾ
ಮೊನ್ನೆ ಮುಖೇಶ್ ಅಮ್ಮೀನ್ ಏನಂದ್ರು ನಿಮ್ಗೆ ಹೇಳಿಂದಲ್ಲ ಆರಾಮಿದೆ ತಾನೆ ಮುಖೇಶ್ ಅಮ್ಮೀನ್ ಹೇಳಿದೆೆ ನಾನು
ಅವ ಎಲ್ಲಾರ ಆರಾಮ ಇದಿದ್ದಾರೆ ಅವರು ಸ್ವಲ್ಪ ಅವ್ರ ಮಗುಂದು ಸ್ವಲ್ಪ ಮದ್ೆ ಆಯ್ತಲ್ಲಾ
ಹ್ಮ
ಅದೇ ಸ್ವಲ್ಪ ಏನೋ ಪ್ರಾಬ್ಲಮ್ ನಡತಿದೆೆ ಅಂತ ಅವೋರ್್ದ
ಹ ಮತ್ತೆ ಸಿಕ್ಕಿದವ ಅಂಬಾನಿ
ಸಿಕ್ಕಿದ್ರಾ
ಹ್ಮ ನಾನ್ ಹೇಳಿದೆ ಮಿಟ ಇದ್ದ ನ ಫ್ರೆಂಡ್ ಗಂಡಾನ ಹಾ ಆರಾಮ ಇದಾನೆ ಬಾವನಾನ ಅಲ್ಲೇ ಇದ್ದಾನೆ ಅಂತಲ್ಲ ಹಾ ಸರಿಪಾತ ನಾನು ನಾನು ಬೈಕೈ ಕಳಂನೆ ನಾನು
ಮತ್ತೆ
ಹ್ಮ್ ಪಾಪ ಹುಷಾರಲ್ಲ ಅಂತ ಅವನ್ಗೆ ಎತ್ ವರ್ಷಗಂತ ನಮ ಅಂಬಾನಿಿಗೆ ಹೋಗಿ
ಆಗ ತೋ ಸ್ಸರ ಅಂತ ಅವರ
ಹ ಯಾರು ಜಾಕ್ಸನ್
ಹಾ
ಯಾರ ಜಾಕ್ಸನ್ ಏನೋ ಜಾಕ್ಸನ್ ಡಾಕ್ಟರ್
ಅವಾ ಇದು ಇದು ಜಾನ್ ಸಿನ್ಸ್
ಹಾ ಡಾಕ್ಟ್ರ ಅಲ್ಲಿ
ಜಾನಿಸ ಸಿನ್ಸ್ ಎಲ್ಲ ಡಾಕ್ರ್ ಒಳ್ಳೇ ಇರ್ತಾರೆ ಅವರು
ಹ್ಮ್ ಅದಕ್ಕೆ ಉುಟ್ಟಾರ ಇಲ್ಲ ಅಂತ ಅದಕ್ಕೆ ಟ್ಯಾಬ್ಲೆಟ್ ಕೊಡಂತಂದ್ರು ನಮ್ಮತ್ರ ಟ್ಯಾಬ್ಲೆಟ್ ಇಲ್ಲ ಬನ್ನೆ ನಾನು
ಹ್ಮ ಮತ್ತೆ ಅವ್ರ ಕಂಪನಿ ಎಲ್ಲ ಹೆಂಗ್ಿದೆ ಅಂತ
ನದುು
ಏನ
ಅಂಬಾನಿದಾ
ಅವ ಕಂಪನಿ
ಹಾ ಅವ್ರ ಕಮ್ಮಿ ಚೆನ್ನಾಗಿದಪ್ಪ ತುಂಬಾ ಬೇಸ್ ಕಂಪನಿ ಅವದ ಮದ್ರಲ್ಲಾ ಫ್ರೀ ಕೊಡ್ತಾರೆ
ಏನು
ಅದ್ರೆಲ್ಲಾ ಫ್ರೀ ಅಂತ ಹೇಳ್ತಾರೆ ಉಚಿತ ಆಮೇಲೆ ದುಡ್ಬ ದು ಕೊಡ್ ತೋ್
ಹೌದು ಇದು ಬಿಸ್ನೆಸ್ ಮ್ಯಾಂಡ್ ಅಂತಾರೆ ಅವ್ರು ಅವ್ರ ಮೈಂಡ್ ಏನಿದೆ ಅಲ್ಲ ಅದು ಬಿಸ್ನೆಸ್ ಮ್ಯಾಂಡ್ ಅಂತಾರೆ ಅದಕ್ಕೆ
ನಮ್ದು ಆತರ ಬಿಸ್ನೆಸ್ ಮಂಡ್ ಮಾಡ್ಕ ಅಂದ ಏನ್ ಮಾಡ್ಬೇಕು
ಏನಿಲ್ಲ ನೀವು ಬೆಳಿಗ್ಗೆ ಎದ್ದು ಮುಂಂದಲ್ಲ ಐದ ಗಂಟೆಗೆ ಹೇಳ್ಬೇಕು ಮುಂೆ ಐದು ಗಂಟೆಗೆ ಎದು ಟೈಮ್ ನೋಡ್ಬೇಕು
ಹಾ ಟೈಮ್ ನೋಡಿ
ಮತ್ತೆ ಬಕ್ ಮಾಡ್ಬೇಕು
ಇದೇ ನಾನುಂಬದಾಯಗ
ಹಾ ಇದೇ ಬಿಸ್ನೆಸ್ ಮಾಡಂತಾರೆ ಅದಕ್ಕೆ
ಇಲ್ಲ ಯಾರ ಹೇಳಿದ್ರು ಅಂದ್ರೆ ತುಪ್ಪ ಮತ್ತೆ ಹಾಲು ಹ್ಮ ಮಜ್ಿಗೆ ಅಂದ್ರೆ ಈ ತರ ಹಹಾರ ತಿಂದ್ರೆ ನಮ ನಮ್ಮ್ಲೆ ಇದದುರುತ್ತಲ್ಲ ನಮ್ ಬ್ರೈನ್ ಇರ್ತಲಾ ಹ ಚೆನ್ನಾಗಿರುತ್ತಂತೆ ಚೆನ್ನಾಗ ಓಡಸ್ತ ಒಳ್ಳೆ ಒಳ್ಳೆ ಆಲೋಚನೆ ಬರ್ತವಂತ ಹೌದಾ ನಿಜಾನ ಇದು ಈ ತರ ಂದ್ರೆ ಆಗತ್ತಾ
ಆತರ ತಿಂದ್ರೆ ಆಗ್ಿರ್ಬೇಕಂತಾದ್ರೆ ಅವರು ಅವ್ರ ಮನ ಅವ್ರು ಆಕಳ ಇರ್ತಾರಲ್ಲ ಅವ್ರ ಆಕಳ ಇದ್ದ್ರ ಮನೆಯಲ್ಲಿ ಮತ್ತೆ ಅದ್ರನ್ನ ಹಾಲು ಕುಡ್ತಾರೆ ತುಪ್ಪ ತಿಂತಾರೆ ಮದುವವಿ ಕೊಡ್ತಾರೆ ಮತ್ತೆ ಅವ್ರಗ್ ಯಾಕಷ್ಟು ಈಗಿರ್ತಾರೆ ಅವ್ರ ಹೊಚ್ಚಿದಂಗ ಇರ್ತಾರೆ ಮತ್ತೆ
ಹೌದಾ ನಮ್ಮ್ ಅಜ್ಜಿ ಇದೇ ಹೇಳದು ತುಪ್ಪ ತಿನ್ಬೇಕು ಮಜ್ಜಿಗೆ ತಿನ್ಬೇಕು ಹಾಲು ತಿನ್ಬೇಕು
ಬರಬಾರ ನೀವ ಹೇಳ ನನ್ಗೆ ಅರ್ಥ ಆಯ್ತು ಈಗ ನೋಡಿ ಈಗ ಅವಬ್ಬ ಹಾಲ್ ಮಾರೋದ ಇರ್ತಾನೆ ಅವ್ರ ಮನೆಯಲ್ಲಿ ಎಷ್ಟೋ ಆಕಳಗಳು ದನಕರಗಳು ಇರ್ತವೆ ಅವನು ದಿನಾನು ಕೂಡ ಅದೇ ತಿಂತಾನೆ ಆದ್ರೂ ಕೂಡ ಒಂದು ಮೈನಸ್ ಓಡೋದಲ್ಲ ಬಿಸ್ನೆಸ್ ಬಂಟರನೇ ಓಡೋದಿಲ್ಲ ಹೊದಟಾರನೆೇ ಇರ್ತಾನೆ ಇನ್ನಾದ್ರು ಅದು ತಿನ್ನೋದ್ರ ಮೇಲೆ ಇರೋದಿಲ್ಲ ನೀವು ಎಂತ ಯೋಜನೆ ಮಾಡ ತ ಮತ್ತೆ ಎಂತ ಜೊುತ್ತೆ ಸಂಘಟನ್ನ ಇಡ್ಕೊಳ್ತೀರಾ ಮತ್ತೆ ನಿಮ್ಮ ಮೈಂಡ್ ನಲ್ಲಿ ಮತ್ತೆ ಅದು ಅಂಜಿಕೆ ಅಂತ ಹೇಳಿ ಇರ್ತದ ಿಯರ್ ಿಯರ್ ಅಂತ ಇರಬಾರ್ದು ರಿಸ್ ು ತಗೊಳ್ಳುವಂತಹ ಮೈಂಡ್ ಅನ್ನು ನೀವು ಮಾಡಬೇಕು ಹಾ ರಿಸ್ಕ್ ಅಂದ್ರೆ ರಿಚ್್ದಂಗೆ ನೋಡಿ ರಿಸ್ಕ್ ತಗೋಬಕ್ ಬರ್ತತ್ತು ದೀನದಲ್ಲಿ
ಅಂದ ನ್ರ ಯಾವ ತರ ಅ ನಿನ್ಗೆ ಅಂದೆ ಕೆಲ್ಸ ಕಲಿಬಾರಡ್ದ ಊಟಕ್ಕಂದ್ರ ಯಾವ ದಿನಾಲ ಕರಿಬೇಕ ಊಟಕ್ಕೆ ಆತರ ನಮ ಮೈಂಡ್ ಸೆಟ್ ಇರಲ್ಲ
ಏನು
ಅಂದ್ರೆ ನನ್ಗೆ ಕಲ್ಸ ಅಂದ್ರೆ ನನ್ಗೆ ಅಂಜಿಕ ಅಂಜ ಎತ್ತ ಮಡಕಂದ ಅಂಜಿ ಬರತ
ಕೆಲಸ ಮಾಡಬೇಕ ಅಂದ್ರೆ ಅಂಜೆರುತ್ತೆ
ಹಾ ಕೆಲ್ಸ ಅಂದ್ರೆ ನನ್ಗೆ ಭಯ ಆಗತ್ತೆ ಅಂದ್ರೆ ಊಟ ಮಾಡ ಊಟ ಮಾಡ್ತ ಚೆನ್ನ್ಊಟ ಮಾಡ್ತನಿ ಆ ತರ ಅ್ರೆ ಆ ತರಊ ಮಾಡ್ತನಿ
ಯಾಕಂದ್ರೆ ಆ ಯಾವ ಕೆಲಸ ಮಾಡ್ತಿರ್ಲಾ ಆ ಕೆಸದ ಮೇಲೆ ಇಷ್ಟ ಇರ್ಬೇಕ ನಿಮ ಮೊದಲೇ ಮಾತಾ
ಹ ನನಗೆ ಊಟ ಅಂದ್ರೆ ಏನಿಲ್ಲ ಆ ಶಬ್ದ ಕೇಳಿದ್ರೆ ನನ್ಗೆ ಆಗಲ್ಲ ಆ ಶಬ್ದ ಅಂದ್ರೆ ನನ್ಗೆ ಗೆ ಅಲರ್ಜಿ ಇದೆ ಶಬ್ದ ಕೆಲ್ಸ ಅಂದ್ರೆ ಅ ಅಲರ್ಜಿ
ಅದೇ ನೀವು ನಿಮ್ ಮೈಂಡ್ ಅಲ್ಲಿ ಹಾಗೆ ಕುತ್ ಬಿಿಟ್ಟಿದೆೆ ಅದು ಕೆಲ್ಸ ಅಂದ್ರೆ ಎಲ್ಲದಿ ಕೆಲ್ಸ ಅಲ್ಲಿ ಅಂತಾರೆೆ
ಹ್ಮ
ನೀವು ಯಾವದೇ ಕೆಲ್ಸ ಅಲ್ಲ ಆ ಕೆಲ್ಸಕ್ಕೆ ತುಂಬಾ ಪೂಾ ಮೋಟವೇಟ್ ಇಿಂದ ಪಊರ ಶ್ರದ್ಧೆಯಿಂದ ಮತ್ತೆ ಮನಸ್ಸಿನಿಂದ ಮಾಡಾಡೋಕ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅದು ಎಂತ ಕೆಲ್ಸ ಇ ಲ್ಲಿ ಕಸ ಬಳ ಕೆಲ್ಸ ಇದ್ರು ಕೂಡ ನೀವು ಮನಸ್ಸಿನಿಂದ ಖುಷಿ ಖುಷಿಯಾಗಿ ಕೆಲಸ ಮಾಡ್ಬಹುದು
ಸರಿಪಾ ಆಮೇಲೆ ಮಾಡ್ತನಿ ಫೋನ್ ಚಾರ್ಜ್ ಅಲ್ಲ
ಹೌದಾ ಸರಿ ಸರಿರಿ